ಹಲೋ.
ಹಲೋ. ಹಲೋ.
ಹಲೋ.
ಅದರಿ.
ಹಲೋ. ಹಲೋ.
ಹೇಳಿ.
ಹಲೋ.
ಹಲೋ ಕೇಳಿಸ್ತಿಲ್ವಾ.
ಕೆಳಸ್ತಿದೆ ಕೇಳಿಸ್ತಿದೆ ಹೇಳಿ.
ಹ್ಮ್ಮ್ ಇವಾಗ ಕೇಳಿಸತ ಇದೀಯಾ.
ಹ್ಮ್ಮ್ ಕೆಳಸತಾ ಇದೆ.
ಏನ್ ಮಾಡ್ತಿದ್ಯಾ.
ಏನು ಇಲ್ಲ ಈ ಕುೂತ್ಕೊಂಡಿದ್ದೆ ಎಲ್ಲ ಯಾರು ಕುತ್ಕೊಂಡಿದ್ದೆ ನೀವ ಏನ್ ಮಾಡ್ತಿದ್ದೀರಾ.
ನಾನು ಮಲ್ಲಿಗಿದ್ದೆ ಇವಾಗ ಏದೇ.
ಇವಾಗಿದ್ದರಾ ಹೇಗಿದೆ ಊರು.
ಓ ಎಲ್ಲಾ ಚೆನ್ನಾಗಿದ್ದೆ.
ಊಟ ಮಾಡ್ಬೇಕು ಈಗ ಹೋಗ್ಬೇಕ್ ಮನೆಗೆ.
ಹ್ಮ್ ಹ್ಮ್ ಹ್ಮ ಹಾ ಹಾ ಹಾ
ನೀವು. ಊಟ ಮಾಡಿಲ್ವಾ.
ಊಟ ಆಯ್ತು ಮಾಡಬೇಕು ಆಮೇಲೆ ಮತ್ತೇನ. ಮಧ್ಯಾಹ್ನ ತಿಂದೆ. ನೀನೆನ ತಿಂದೆ.
ನಾನು ಅನ್ನ ಸಾರು.
ಹ್ಮ್.
ಹೇಗಿದೆ ಇವತ್ತಿನ ವೆದರ್ ವಾತಾವರಣ.
ವಾತಾವರಣ ಹಂಗಿದೆ ಮಳೆ ಬರುವ ರೀತಿ ಇದೆ
ಮಳೆ ಬರುವ ರೀತಿ ಇದೆಯಾ ಇಲ್ಲಿ ತುಂಬಾ ಬಿಸಿಲು ಮಾತ್ರ
ಹಾ ಹಾ ಹಾ
ಹ್ಮ್ ಮತ್ತೆ ಏನ್ ಸಮಾಚಾರ
ಹೇಳಿ ಕೇಳಣ
ನೀವೇ ಹೇಳ್ಬೇಕು
ಮತ್ತೆ ಹೆಂಗಿದೆ ನಿಮ್ಮೂರ್ ಸೈಡು
ನಮ ಸೈಡ್ ಬಿಸ್ಲು
ಹಾ
ಕಡೆ ಜೀವನ ಮಾಡಲ್ಲ ಆಗೋದಿಲ್ಲ
ಹ ಹಾ ಹಾ ನಿಮ್ಸೈಡ್ ತುಂಬಾ ಬಿಸಿಲು ಅನ್ಸುತ್ತೆ
ಹೌದೌದು ಕಡೆ ತುಂಬಾನೇ ಬಿಸ್ ಬಿಸಿಲಿದೆ
ಮತ್ತೆ ಅರಾಮು
ಹಾ ಆರಾಮ್ ಮತ್ತೆ ಅಕ್ಕ ಇದು ಅಕ್ಕ ಅಮ್ಮ ಮಾತಾಡಿರ್ಲಿಲವ
ಇಲ್ಲ
ಹ್ಮ್
ಮತ್ತೆ ಇನ್ನೇನ್ ಸಮಾಚಾರ
ನೀವೆ ಹೇಳ್ಬೇಕು
ಎಲ್ಲೂ ಹೋಗಿಲ್ವಾ ಆಚೆ
ಹಾ ಹೋಗಿದ್ದೆ
ಹ್ಮ್ ಹ್ಮ್
ಹ್ಮ್ ಮತ್ತೆ ನೀವು ಹೋಗಿಲ್ವಾ
ಓ ಎಲ್ಲೂ ಹೋಗಿರ್ಲಿಲ್ಲ ಮತ್ತೇ ಮಂತ್ರಾಲಯಕ್ಕೆ ನೋಡೋಣ ಮುಂದಿನ ತಿಂಗಳು ಬರ್ಬೇಕು ಅನ್ಕೊಂಡಿದೀನಿ
ಬನ್ನಿ
ಹ್ಮ್
ನೇ ಬನ್ನಿ ಮಾತ್ರ
ಹಾ ಅದೇ ಹಂಗ್ ಅನ್ಕೊಂಡೆ ಬರಣ ಅಂತೇಳಿ ನಾನು ಮತ್ತೆ ನನ್ ಫ್ರೆಂಡ್ಸು ಬರ್ತೀವಿ
ಹ್ಮ ಇವನು ರೋಹನನ್ನು ಕರ್ಕೊಬನ್ನಿ
ಹಾ ಬರ್ತೀನಿ ಅವ್ನ ಕೇಳ್ತೀನಿ ಬಂದ್ರೆ ಕರ್ಕೊಂಡ್ ಬರ್ತೀನಿ
ಕೇಳಿ ಕೇಳಿ ಅವನು ನೋಡಂಗ ಆಗುತ್ತೆ ಎಲ್ಲಾರನು ನೋಡ್ಧಾಂಗಾಗುತ್ತೇ ಆದಷ್ಟು ಬೇಗ ಬನ್ನಿ ನಾವು ನಾವು ಕಾಯುತ್ತಿರುತ್ತೇವೆ
ಹ್ಮ್ ಸರಿ ಸರಿ
ಹ್ಮ್ ಮತ್ತೆ ಏನ್ ಸಮಾಚಾರ ಹೇಳ್ಬೇಕು ಮತ್ತೆ ಹೇಳಿ
ಹ್ಮ್ ಹ್ಮ್ ಮತ್ತೆ ಚಿಕ್ಕಮಂಗ್ಳೂರ್ ಗೆ ಬರೋದು ಯಾವಾಗ
ಚಿಕ್ಕಮಗಳೂರು ನಾಳೆ ಬರ್ಬೇಕಂತ ಇದೆ ನಮ್ಮ ಮನೇಲಿ ಕಳಿಸಿದ್ರೆ ಮಾತ್ರ ಹೋಗೋದು
ಹಾ ಹಾ ಹಾ ಮನೇಲಿ ಎಷ್ಟ ಜನ ಇರೋದು
ಇಲ್ಲಿ ನಾವ್ ಮೂರ್ ಜನ ಅಷ್ಟೆ
ಹಾ ಹಾ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ
ಚಿಕ್ಕಮಂಗ್ಳೂರಲ್ಲಿ ನಮ್ಮ ಎಲ್ಲಾ ಫ್ಯಾಮಿಲಿ ಅಲ್ಲೇ ಅಂದ್ರೆ ಅಜ್ಜ ಅಜ್ಜಿ ಎಲ್ಲ ಅಲ್ಲೆ
ಹಾ ಹಾ
ನಾವು ಮಾತ್ರ ಇಲ್ಲಿ ಮೂರ್ ಜನ ಎಲ್ಸಿದ್ವಿ ಒಂದು ನಮ್ಮಪ್ಪ ನಮ್ಮ ಅಪ್ಪನಗೋಸ್ಕರ ಇಲ್ಲ ಇದ್ವಿ
ಹಾ ಹಾ ಹಾ ಎಲ್ಲೋ ಹುಡುಗರ್ ಜೊತೆ ಸುತ್ತಾಡಕ ಎಲ್ಲ ಹೋಗಿಲ್ಲ
ಹೋಗಿದ್ದೆ ಈಗ್ ಬಂದೆ
ಹಾ ಹಾ
ಒಬ್ಬ ಹುಡ್ಗ ಕಾಲೇಜ್ ಮುಗಸ್ಕೊಂಡ್ ಬರೋದೆೇ ಐದ್ ಗಂಟೆ
ಹ
ಅದಕ್ಕೆ ಅವನಿಗೆ ಕಾಯ್ಕೊಂಡು ಕೂಡ್ಬೇಕು ಕಾಯ್ಕೊಂಡುೇಲೆ ಬ್ಮೇಲೆ ಲ್ಲರಬೋದು ಈಗ ಒ ಸ್ವಲ್ಪೊ ಮಾತಾಡ್ಕೊಂಡು ನಾೆ ಬೆಳಿಗ್ಗೆ ಬಾಕಿ ಹೋಗದು
ಹ್ಮ್ ಹ್ಮ್ ಎಷ್ಟ ಎಷ್ಟ್ ದೂರ ಹೋಗ್ತಿೀರಾ ವಾಕಿಂಗು
ದಿಸಕ್ಕೆ ಆರು ಕಿಲೋಮೀಟ್ರಿಂದ ಹತ್ತು ಕಿಲೋಮೀಟರ್
ಹ ಹಾ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀವಿ ವಾಕಿಂಗ್ ಮಾಡದ
ಬೆಳಿಗ್ಗೆ ಮೂರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತನಕ
ಹ್ಮ್
ದಿನಾಲೂ ಇದೇರೀತಿ ಮಾಡ್ತೈದಿವಿ
ಹಾ ಎಷ್ಟು ಜನ ಹೋಗೋದು ವಾಕಿಂಗು
ಒಂದು ಏಳು ಜನ ಎಂಟು ಜನ ಹಾ ಎಲ್ಲ ನಂದೇ ಬೆಳಗ್ಗೆ ಅವರು ಫೋನ್ ಮಾಡ್ತಾರೆ ನಾವು ಎದ್ದು ಎದ್ದು ಓಡ್ಬೇಕು
ಹ್ಮ ಹ್ಮ
ಸಗೋ ಫೋನ್ ಮಾಡ ತನಕ ನಾವೆಲ್ಲ ಹೋಗುವಂತೆ
ತುಂಬಾ ದಿನ ಆಗಿತ್ತಲ್ಲಾ ನೋಡೋಣ ಫೋನ್ ಮಾಡೋಣ ಅಂತ ಮಾಡಿದೆ
ಹೌದಾ
ಹ್ಮ್
ಮಾತ್ರ ಮಾತಾಡ
ಹಾ ಹಾ
ಏ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚ
ಹ್ಮ್ ಮತ್ತ್ ಮನೇಲಿ ಎಲ್ಲಾ ಚೆನ್ನಾಗಿದ್ದಾರ ಹಲೋ
ಹ
ಕಳಸಲ್ವಾ
ಕೇಳ್ತಾ ಇ್ದ ಕೇೇಳಸ್ತಾ ಇ್ದದೆ ಹಾ ಚೆನ್ನಾಗಿದ್ದಾರೆ ಮತ್ತೆ ಅಮ್ಮ ಫೋನ್ ಮಾಡಿದ್ವಾ
ಎಲ್ಲ ಮಾಡಿಲ್ಲ ನೈ ನಿೆನ್ನೆ ಮಾಡಿದ್ರು ಇವತ್ತ ಹ್ಮ್ ಊರ್ಗ್ ಹೋಗ್ಬೇಕು ನೋಡೋಣ
್ಮ ಹ್ಮ್ ಮತ್ತೆ
ಮತ್ತೆ ಇನ್ನೇನಿಲ್ಲ
ಅಕ್ಕ ಮತ್ತೆ ಫೋನ್ ಅಕ್ಕ ಏನು ಮೆಸೇಜ್ ಮಾಡಿಲ್ವಾ
ಇಲ್ಲ ಏನು ಮಾಡಿಲ್ಲ ಬೆಂಗ್ಳೂರ್ ಸೈಡ್ಿಗೆ ಬರಲ್ವಾ
ಬರ್ಬೇಕು ನಿಮ್ಮನ್ ನೋಡಕೋಸ್ಕರ ಏನ ಬರ್ಬೇಕು
ಹ್ಮ
ಬೇಗ ಬರ
ಹ್ಮ್ ಬನ್ನಿ ಬನ್ನಿ ನೋಡೋಣ
ಸಮಯ ಸಿಕ್ಕಿದಾಗ ನೋಡಿ ಸಮಯ ನೋಡಿ ಬರ್ಬೇಕ ಹಾ ಆಯ್ತು
ನೋಡಣ ಮುಂದಿನ ತಿಂಗಗಳು ಬರ್ಬೇಕು ಬಂದಾಗ ಸಿಗಣ
ಮುಂದಿನ ತಿಂಗಳು ಎಷ್ಟನೇ ತಾರೀಕು
ಹತ್ತು ಹನ್ನೊಂದು ಇರ್ಬೋದು ಹುಡುಗರು ಯಾವತ್ತ ಹೇಳ್ತಾರ ಅವತ್ತು
ಹಾ ಹ್ಮ್ ಬನ್ನಿ ಆದಷ್ಟುಗ ಬನ್ನಿ ನಾವು ಎಲ್ಲಾ ತಯಾರಿ ಮಾಡ್ಕೊಂಡಿರ್ತೀವಿ
ಹ್ಮ್ ಸರಿ ಸರಿ ಬರ್ತೀನಿ ಬರ್ತೀನಿ
ಇಲ್ಲಿ ಒಂದು ಎಪ್ಪತ್ತ ಎಂಬತ್ ಕಿಲೋಮೀಟರ್ ಆಗುತ್ತೆ
ಹಾ
ಹಾ ಬರ್ತೀವಿ ನಾವವು ಜಲ್ದಿಯಲ್ಲಿ
ಹ್ಮ್ ಹ್ಮ್ ಹ್ಮ್
ನಾವ ಇರೋದಂದ್ರೆ ಪ್ರಾಪರ್ ರಾಯಚೂರಲ್ಲ
ಹಾ ಮತ್ತೆ
ಸಿಂಧನೂರಂತ
ಹಾ ಹಾ
ಅದು ತಾಲೂಕ ಆಗುತ್ತೆ ರಾಯಚೂರು ತಾಲೂಕ್ ರಾಯಚೂ ಸ ಅಲ್ಲೇ ಜಿಲ್ಲೆ ಹ್ಮ್ ಮತ್ತೆ
ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂಂದ ಹೋಗಿ ಚಿಕ್ಕಮಂಗ್ಳೂರಿಂದ ಹೋಗಿ ಎಷ್ಟು ವರ್ಷ ಆಗಿದೆ ಅಲ್ಲಿ
ಆಗಿದೆ ಒಂದು ಹನ್ನೆರಡು ವರ್ಷ ಹಾ ಚೆನ್ನಾಗಿದೆ ಊರ್ ಎಲ್ಲಾ ಭತ್ತ ಎಲ್ಲಾ ನೀರಾವರಿ
ಹ ಏನೇನ್ ಬೆಳಿತಾರ ಜಾಸ್ತಿ ಆ ಕಡೆ
ಇಲ್ಲಿ ಭತ್ತ ಜೋಳ ಅವೇ ಜಾಸ್ತಿ ಹತ್ತಿ
ಹ ಹಾ ಹ್ಮ
ನೀ ಜಾಸ್ತಿ
ಹ್ಮ್ ನಿಮ್ ಕಡೆ ಮಳೆ ಎಲ್ಲಾ ಆಗುತ್ತಾ ಇಲ್ಲ ಏನು
ನಮ ಚಿಕ್ಕಮಂಗ್ಳೂರ್ ಸೈಡ್ ಮಳೆ ಜಾಸ್ತಿ ಈ ಕಡೆ ಇಲ್ಲಿ ಮಳೆ.
ಹಾ ಹಾ ಹಂಗಾರ ಮತ್ತೆ ಬೆಳಿಯದೆಲ್ಲ. ಮತ್ತೆ ಬೆಳೆಯೋದೆಲ್ಲ ಹೆಂಗ್ ಬೆಳಿತಾರೆ.
ನೀರಾವರಿ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ. ಹಾ ಎಲ್ಲ ಡಾಮ.
ಹಾ ಹಾ.
ಮತ್ತೆ ನಿಮ್ ಕಡೆ ಬೆಳೆಯಾದ ತರಕಾರಿಗಳು
ನಿಮ್ ಕಡೆ ಆತ ಅಂತ ಅದಿಲ್ಲ ಎಲ್ಲಾನು ಬೆಳೀತಾನ ನಮ್ ಕಡೆ. ಇಂಥದ್ದೇ ಬೆಳೆಯೋದು ಅಂತೇನಿಲ್ಲ ರಾಗಿ ಭತ್ತ ಜೋಳ. ಸುನ್ ತರಕಾರಿಯ ಸುನ್ಟಿ. ಕ್ಯಾರೆಟು ಅವು ಇವು ಸೊಪ್ಪು. ಅ ಮಾಮೂಲಿ ಎಲ್ಲಾ ನಮ್ ಕಡೆ ಇದ್ದೇ ಇರುತ್ತೆ.
ಮತ್ತೆ ಊರ್ ಕಡೆ ಬಂದಾಗಸೆ ಮೂರ್ ಕಡೆ ಬರ್ತೀವಿ.
ಹ್ಮ್ ಹ್ಮ್ ಬನ್ನಿ ಬನ್ನಿ ಬನ್ನಿ ಬನ್ನಿ.
ಬರೋಣ ಬರೋಣ ಹಸ್ನನ್ ದೂರ ಇಲ್ಲ ಚಿಕ್ಕಮಂಗಗಳೂರಿಂದ. ಬರೀ ಮೂವತ್ತಐದ ಇಲ ಅಷ್ಟೇ.
ಹತ್ರಲ್ವಾ ಹಾಸನ
ಹ್ಮ್ ಎಲ್ಲ ನಾ್ ಅಕ್ಕ ಅಣ್ಣ ತಂಬ್ರ ಇದ್ದಂಗೆ.
ಹ್ಮ್ ಬನ್ನಿ ಬನ್ನಿ ನೋಡೋಣ ಸಿಗಣ.
ಹಂಗೆ ನೀವು ಚಿಕ್ಕಮಂಗ್ಳೂರು.
ಬರ್ಬೇಕು ಬರ್ಬೇಕು ಬರ್ತೀನಿ ಬರ್ಬೇಕು ನೋಡೋಣ ನ ಮುಂದಿನ ತಿಂಗಳು ಮಂತ್ರಾಲ. ಬಂದಾಗಲ್ ಸಿಗಣ ಚಿಕ್ಕಮಂಗಗಳೂರಿಗೆ ಹೇಳ್ತೀನಿ ಯಾವಾಗ ಬರ್ತೀವಿಂತ. ಹಾಕ್ಸ್ಬೇಕಾರೆ ಬರುವಂತೆ ಹ್ಮ್. ಮತ್ತೆ ಇನ್ನೇನ ಸಮಾಚಾರ.
ಅಭ್ಯಾಕು
ಹ್ಮ ಹ್ಮ.
ರೈಲಿನ ಬಗ್ಗೆ ಏನಾರು ಇ ಬೇಕಿಬ್ರು ಕೇಳಿ.
ಹ್ಮ ಸರಿ ಸರಿ ಕೇಳ್ತೀನಿ.
ಒಂದೇ ಭಾರತ್ ಹೊಸ ರೈಲ್ ಬಂದಿದಿಯಲ್ಲ ಒಂದೇ ಭಾರತ್ ಅಂತ. ದಿಕ್ ಬಂದ್ರೆ ಒನ್ ಅವರ್ ಯಾಡ್ ಅವರ್ ಮೂರ್ ಅವರ್ ಅಷ್ಟಲ್ಲೇ ಆಗ್ಬಿಡುತ್ತೆ ಅ.
ಹಾ ಹಾ ಹಾ.
ಹ್ಮ ಹ್ನು ಮತ್ತೆ ಸಮಾಚಾರ.
ಮತ್ತೆ ಇನ್ನೇನಿಲ್ಲ ಹಿಂಗೆ ನೋಡನ ಹಾ ಸುಮಾರ ಜನ ಆಗಿತ್ತಲ್ಲ ಫೋನ್ ಮಾಡಿ ಅದಕ್ಕೆ ಫೋನ್ ಮಾಡಿದೆ ನೋಡೋಣ ಮಾತಾಡೋಣ ಅನ್ತು ಅಂತ. ಹ್ಮ ಸರಿ ಮಾಡ್ತೀನಿ ಇರು ಒಂದ್ ಐದ್ ನಿಮಿಷ ಬಿಟ್ಕೊಂಡು.
ಹಾ ರಿ.